ಏನ ಮನಿ ಗೊಂಡಿದ ಅವ್ರ್. ದ ಇಲ್ಲಿಲ ಆ. ಅದು ಕಂಪ್ಲೀಟ್ ಆಯ್ತಾ ನೋ ಒಂದ್ಸಲ ಕಂಪ್ಲೀಟ್ ಆಯ್ತಾ. ಹ ನಮ್ದಜ ಜಾರೀ ಅ
ಹೇಳ್ಬಾದ್ರೀ ನೀವು.
ಹೌದ್ರಿ.
ಕಡೆಕ್ಕೆ ಹೋಗಕಂತದಲ್ಲ.
ನೀವ ಏನು ಅನ್ಲಿಲ್ಲ ಸನ್ನ್ಣೆ ಮಾಡಿಲ್ಲ ಹಗೆ ಹೋಗ
ನಾವ್ ಹಂಗೇ ರೀ ಟೈಮ್ ನೋಡ್ತಾ ಇರ್ತೇವಿ ನಾವು.
ಟೈಮ್
ಹ್ಮ್ ನಾವೆಲ್ಲ ಟೈಮ್ ಟೈಮ್ ಮೇಲೆ ಮಾತಾಡೂರ್
ಹ್ಮ ಹ್ಮ್
ಹ್ಮ ಎಲ್ಲಿಗ್ ಹೊಂಟ್ರಲ್ಲ.
ನಾನೇ ಹೇಳಿಲ್ಲನ್ರಿ ಒ ಹಾ ಬ ಹ್ಮ ಅಂಗ್ರಿರಿ ಮತ್ತೆ ನಿದ ಅವಳಿ
ನಮ್ದ ಏನೇನ್ ಹವಳಿ ನಿಮ್ದಿ
ಹೆಂಗ್ ನಾಡದ್ರ ಸಮಾಚಾರ
ಎಲ್ಲಾ ಕಷ್ಟ ನೋಡಿದ್ರಿ
ಭಳ ಮಾಡದ
ಜೀವನ ಹಾರ್ಡ್ಡಿ ಹನ್ನೆರಡು ಅಗೆದು
ಅಣ್ಣಲ್ಲಾನ ಆರಾಮಣ
ನ ಆರಾಮ ಮತ್ತೆ ಅ ಸಾಮನ್ ತೊಲಗತ್ತಾರ
ಹೌದ್ರೀ
ಹ
ಹ್ಮ
ಚಲ
ಏನ್ ಇಲ್ಲ ಇಲ್ಲ ಹ್ಮ್ ನಿಂಗವತ್ತು
ಹಾ
ಹ್ಮ ಹೌದ್ರೀ
ಹೌದ ರೀ
ಹ್ಮ್
ಹ
ಅವ್ರ ಬ ಹೋಗಬಾ ಹೋಗನು ಬಾರ ಯ್ ಎಲ್ಲಿ ವತ್ತು ಅಲ್ಲಿ ಓತವ ಅವ್ರಲ್ಲಿ ಹತವ ಅಲ್ಲ
ಹ ಅವ ಮಾ ಒನ್ ಚಾರ್ ಅಣ್ಣಂಗಾಡಗ ಇಟ್ಕಡ ಅಲ್ಲಿ
ೋದ್ರೆ
ಹಾ ಹಳ್ಬೇಕು ಹ
ನೀವ್ ಹೇಳ ಹಕ್ರ
ಹ ನೀ
ಅವರಿ
ಹ ನೀವು ಆರಾಮಿದ್ರ ನಾ ಆರಾಮ್
ಆರಾಮ ಹಾ
ಹಾ ಹ ಹೇಳೋ ಹೌ ನಿಮ ಇಗೀತ ಎಲ್ಲ ಆಸೆ ಬ ಆಯಕಲ್ಲಥ ಆಯ್ತ್ ಮಂತಕ ಎರಡ್ ಸಾವಿ
ಹ
ಅದ ಮೂ ಹೆಲೋ ಹೇಳ್ರಿ
ಹ್ಮ
ಹಲೋ
ಹಾ ಹ ಹೇಳ ಹೇಳ
ಹೇಳ್ಬೇಕ್ರಿ ನೀವು
ಕೇಳಿಸತಿಲ್ಲ
ಜ ಹ ನೀವಬೇಕತರಿ ನಮ್ದ ಏನಿಲ್ಲ
ಹೌದ ಕಷಮ ಅಲ್ಲಿ ನಲ್ವತ್ ರೂಪಾಯ ದ ಹ್ಮ್ ಹ್ಮ್
ಮತ್ತೆನ್ ನೋಡತ್ರೀ ಸಮಾಚಾರ ಎಡೋ ಮುು
ಕಾಯ ಇಲ್ಲ ಇಲ್ಲಿ ಒಂಟಿರಂ ಫಂಕ್ಷನ್
ಹ್ಮ ಹ್ಮ
ಹ್ಮ್
ಮಸ ಟೇನನು ಕರಿ ತಾರ ಏ
ಹಾ
ಸರಿತಾರ್ ಏನ್ ಸಮಾಚಾರ ನೋಡ್ತ್ರ
ಏನ್ ನಡ್ದ ನಿೆ ಹು ನಿತ್ತ ನೀವೇ ತಗ್ರ ನಾವೇನ್
ಮಗರ ತೊಗಾಲ್ಲ
ಏ ತಗೋರಿ ನೀವೇಗ ನೆಕ್ಸ್ಟ್ ನಿಮ್ದ ಬೆಿ ನಿಮಸದಗಲ್ದಿ ನೀ ಎಂತಲ್ಲ ಪರ್ಮನೆಂಟ್ ಅದು ಪರ್ಮಂಟ್ ಪರ್ಮೆಂಟ್ ನಿನ್ಗೆ ಅಂತಲ್ಲ
ಮ್ಗೆ ಅ ನಿಮ್ಗೆ
ಹ
ಹ ನಿಮ್ಗೆ ಫ್ರೀ ಅಗ್ರಿಮೆಂಟ್ ಮಾಡ್ಕೊಡಮ್ಮ
ಏ ಇಲ್ಲ ಇಲ್ಲ ಬಾಡಿಗ್ ಬೇಕು ನಮಗ ಅಷ್ಟೇ ನಿಮ್ಗೆ ಆದ್ರೆ ಓನ್ ಓನ್ ವು
ಹಾ
ನಿಮ್ಗೆ ಬೀಡು ಮಾಡದದು
ಹ ಾಲ ನಿಮ್ಗೆ ಬಿಟ್ರ
ಇಲ್ಲ ಮಾಡಪ ಮಾಡಸಯಂದೆ
ಹವಟೆ ಅಷ್ಟೇ ಬಿಡ
ಏ ಎಷ್ಟ ನಲ್ಲಡ
ರ ಟೈಮಸ್ ಹೇಳ
ಏ ಎಲ್ಲಾ ಸ್ಕ್ರಾಪ್ ಆಗತ್ತಕ್ಕ
ಹ್ಮ್
ಹ್ಮ್ ಒೋಗದು್ ಒಡದು ಒಡದುಡದು ಮತ್ ಬೇರೆ ರ ಮಾಡೂತಾರಂದ ಮಾಡಾರಿದಲ್ರೀ
ಏನ್ರ
ಗಾಡಿ
ಏನ್ ಗೊತ್ತಲ್ರಿೀ ನಮಗ್
ಏ್ ಎಲ್ಲ ಓಯ್ತಿರ್ತರಿ ನೀವವು ನಾಡ್ಕ ಮಾಡ್ತೀರಿ ಬಾಳೆ ಬಹಳ ಚಿದ್ರಿರಿ ನೀವು ಿದ್ರಿರಿ ನೀವು
ಇದೇನ್ ಗೊತ್ತಲ್ರಿ ನಮಗ
್ ಸಾತ್ ಆತ ಚಲೋ ಎಲ್ಲ ಹ ತ ಅ ಇಡೆ ಮೂದಲ ಹ್ಮ ಹ್ಮ್ ಅೇ ಏನ್ ಹೇಳಂಗಿಲ್ರಿ ಕೆೇಳಂಗಿಲ್ಲಲ್ರಿ ಅದಕ್ಕೆ ನಿಮಗೆಾವ್ದ್ರೆ ಚಲ ಆ್ತ ಉಟು
ಹ್ಮ್ ನಿಮ್ಗೆ ಆರ್ತರ ಬಜಕ
ಏಯ ನಾವವು ಸ್ವಲ್ಪ ನೀವ್ ಹೇಬೇಕು
ನಾವ ತಾರಿಗೇರ್ಬಿಟ್ಟೆ ಎಲ್ಲ ದೂರ್ ಬಂದ ನಿಮಗೆ
ಹೆಂಗ ಚಟ್ಟ ಎಡ್ತರ ಹೆಂಗ
ನಾ ತಿಗೆ ಪ್ರಾರ್ಥನವರು ಬಿ ನೀವೇ ನೋಡ್ತ ಹವಿ
ಹೊರ್ತ ಪೈಸಾ ತರಲ ಯಸ ತಲ
ಏನ್
ಕಹಿತ ಐಸತಿಲ್ಲ ಅಂದ್ರ ನಾದು
ನಿಮ್ದ್ ಯಾಕ್ರೆ ಎಲ್ಲಾ ಕೆಪಾಸಿಟಿ ಇಲ್ಲಾನು ನಿಮಲಿ
ಹ್ಮ್ ಇಲ್ಲ ನಂಬರಿ
ಹಾ
ಹ್ಮ್ ಅಜೇ
ಹ್ಮ್
ಹ್ಮ್
ಮತ್ತೆನ್ ಮಾಡಾಗಿದ್ದಾರ
ಮತ್ತೆ ಯಾವಾಗ ಹೋಗ್ಬೇಕ ಟೈಮಿಂಗ್ ಟಮಗ ಟೈಮಿಂಗ್ ಕೆಮಗಾ
ಹಾ ರೀ ಟೈಮಿಂಗ್ ಅವ್ರೀ ಅಲ್ಲಾ
ಆ
ಟೈಮಿಂಗ್ ಹೋಗ್ಬಕ್್ರ
ರಾತ್ರಿ ಹಂ ಇಪ್ಪತ್ತ ಗಂಟಲ್ಲ
ಏನ್ರೀ ಅಲ್ಲ ಎಲ್ಲಾ ಬುಕ್ ಮಾಡ್ಕಂಗ ಇರ್ತವ್ರೀ ಅವೆಲ್ಲಾ
ಒಪ್ಪಪ್ಪ ಹಿಡುವಕ
ಹ್ಮ
ಇಷ್ಟುಲ ಸಿಿಸತಕ್ಕಂತ
ಹ ಎಲ್ಲ ಆಯತ್ ಒಂದು ಹಾ ಎರಡರ ಮೇಲೆ ಆಗತ್ತ ಹ್ಮ ಎರಡ ಮೇಲ ಆಗ ಹೋಗುತ್ತಣ ಮುನ್ನೂರು
ಒಂದೂ ರಾಯ ಕೊಡತಾನ ಅ ಹೇಳ್ದ
ಬೆಳಗ್ ಹೋಗ ಒಳತ್ತ ಒಂದು ಹತ್ತದು
ಅದ
ಹ
ಹ ಹಡ್ರೆ
ಏನ್ ಪ
ಇರ ಎಲ್ಲ
ಏನ್ರಿೀ
ಅದ
ಹ
ಅವ
ಯಾವಾದ್ರ
ಅ
ಏನ್ ಕೆಲ್ಸಲಾಗದ್ರಿ
ಅರೆ ಮೋಟರ್ ಸೈಕಲ್ ರೀ
ಹ ರಿ
ಅಷ್ಟ್ ಮಾಡ್ರ ನಂದ
ಅಡ್ಜಸ್ಟ್ ಆಯಾದ್ರೆ ಒಂದ್ ವಾರಕ್ಕೆ
ಹ್ಮ
ಅದೇ ಇ ಇನ್ನ ಕೆಲ್ಸಕ್ ಹೋಗ್ಬಕ್
ಅಕಡ ಹಂಗ್ರಿ
ಆಕಡೆ ಅಷ್ಟೊತ್ತಿಗೆ ಬೇರ ನೋಡ್ಬೇಕು
ಹ ಒ
ಏನು ಹರೆ
ಅಲ್ಲ
ಏನ್ ಕೇಳತೀಲ
ಬಾಡಿಗೆ ಬಡ್ತರನ ಹೆಂಗ ದಿನ ತೋಲ್ ಹ ಬಿಡ್ತರಿ
ಬಾಡಿಗೆ ಅಲ್ರರಿ ಇವ್ರ್ದ ಹಯ್ಬೇಕಕ್ ಒಂದ್ ವಾರ ಸರಿ ಮಾಡ್ತಾಡ್ರಿ
ಹಾ